ಹಲೋ ಇಲ್ಲಾ ರಿ ಸರಿ ನ ದೊಡ ಎರಡ್ ಸಿರಪ್ ಕೊಡ್ಸಿದಲ್ಲ ಸಿರಪ್ ಖಾಲಿಯಗಗವು ಮನ್ಯಾಗ.
ಹ ಒಟ ಟ ಕಾಲ ಆಗಲ್ಲ ಅಂತ ಕಸ ಒಂದ ಟೈಮ್ ಕೂಡಗತ್ತೆ.
ಮಂತ ಪಿಸಿರ ಪತ್ತ ಟ ಹಟ ಹ ಇಡಲ್ಲ ಒಂದ್ ಕಡೆ ವಾಟರ್ ಒಂದ್ ಕಡೆ ಸಾಲ್ಟ್ ಒಂದ್ ಕಡೆ ಸಿರಪ್. ಅ ಯ ವಾಟರ್ ವಾಟರ್ ನೀಗ ನಂದ ಕಡೆ ಸಿರಪ್ ಮ ಆರು ಡ ಎಡ ಮ ಕೊಡಸ ಮಿಲ್ಲ
ಕುಡಕ ಈಗ ಮಂಡ್ಯಾ ಟ ಶಕ್ತಿ ಬರ್ ಕಲ್
ತ ನಮ್ಮ ಅವ ಅಂತ ಒಂದ್ ಎರಡ್ ವಾರಕ್ಕ. ಮಾಡಕ್ ಬಿಟ್ಟು ಹಂ ಇವು ಅಟ್ಲೀಸ್ಟ್ ಹಫ್ ಬಾಟಲ್ ಫಿನಿಶ್ ಆಗಿಲ್ಲ ಅವು‌. ಹಾಯ್
ಹೌದ.
ಟ್ಯಾಬ್ಲೆಟ್ಸ್ ಅಂದ್ರೂ ಹೆಂಗ್ಂದ ಒಮಗೆ ಫಸ್ಟ್ ಡೇ ಸೆಕೆಂಡ್ ಡೇ ಟೂ ಡೇಸ್ ತಗೊಂಡು. ಹೆಲ್ ಆಯ್ತ್ ಹಂಗೆ ಟ್ಯಾಬ್ಲೆಟ್ ಅತ್ರಿ ಹಿಂಗ್ರ ಒಂದ ಟ್ಯಾಬ್ಲೆಟ್ಸ್ ಸಿರಪ್ ಅಂತ್ರ ಆಫ್ ಆಫ್ ಹಂಗ. ತರ ಸ ತಗೊಂಡ್ ಬಿತೀನಿ ಸಿರಪ್ ಮಲ್ಟಿ ವಿಟಾನಿ ಅವಲ್ಲ ಅದಕ್ಕೆ ತಕೋಕೋತೀನಿ. ಓ ಸ ಛಕ
ಈಗೆ ಕುಡ್ದಲ್ಲಕ್ಕ.
ಇಟ್ ಮಾಡ್ಕೊತೀನ ನಾನ ಕುಡಿಬೇಕಂದ್ರೂ ದೊಡ ಒಂದಟಾಸ್ಲಿ
ಊಟ ಮಾಡಿದ್ದೇನೆ.
ಹ್ಮ ಹಾಪೊಂಡ
ಹ್ಮ್ ಹ್ಮ
ಇನ್ನ ಹ
ಹ್ಮತ
ಯಾರೊಚಮ್ಮ
ಯಾರ್ಲಕ್ಕ ನಾನೇ ಅದು ಹಂಗೆ ಹೇಳಿ ಕಟ್ ಮಾಡಿದೆ ಅಕ್ಕ ನನಗ್‌.
ಹ್ಮ್
ಹ್ಮ್ ಇ ಹುಷಾರಾಗಿಲ್ಲಕ್ಕನಿ ಅದ್ರಗನ.
ಯ ಹಸ ಹ ಹುಷಾರ ಆಟ ತಿಂತ
ಅಕ್ಕ ನನ ಜಗ್ಗೆ ಹುಡುಗರು ಬೈದಾವಪ್ಪ ಇಳ್ತ ಹಾಸ್ಟೆಲ್ಲಿ.
ಮ
ಮಾಮ ಬಿಮ ಮಂತ್ರ ಜಗ್ಗೆ ವೇದ. ಹೆಂಗಾಗಿ ನೋಡ ಸಣ್ಣ ಹುಡುಗ ಅದ ಹಂಗಾಗಿ ಎಗ. ಇಲ್ಲಿನೊಡ್ ರಂಗಾಯ ತಿಂಗಾಯ ಅಂತ ಬೈದಾನ್ ಇವತ್ ಹ್ಮ್ ನ ಜಗ್ಗೆ ತೊಳಗ ನ ಜಗ್ಗೆ ತೊಳಗ ಏನಂತ್ದ ಹ್ಮ ಈ ಜಗ್ಗೆ ವೀಕ್ನೆಸ್ ಹೆಂಗಾಗಿ ನೋಡ ನಾ ಸಣ್ಣ ಹುಡುಗನ ಆಗ ಕೈ ಪೈ ನೋಡು ಕಂಕ ನೋಡು ಇವತ್ತ ಜಲಕ ಮಾಡಕ್ ಬಂದ್ ಇಬ್ಬರು ಹೋಗಿವವಿ ಅವನ್ ಸೇವಿಂಗ್ ಮಾಡ್ಸೊಂಡ ಮ ಭೈಯದ ಬ ಕತ್ ಬಟಾನ ಅವ್ವ
ಕ್ಕೆ ಚಂದ ಊ ಒಂದು ತಿ ರೆಸ್ಟ್ ನಿದ್ದ
ನೀವು ಒಂದ ದಿನಾಗ ರೆಸ್ಟ್ ಮಾಡಬಂದ್ರೆ ಐತಿ ದಪ್ಪ ಬಿಡ್ತತಿ
ಒಂದುಟ್ಟ್ ಫಿಫ್ಟನ್ ಡಸ್ ಟ್ವೆಟಿಡ
ಿಫ್ಟಿ ಡೇಸ್ ಟ್ವೆಂಟಿ ಡೇಸ್ ಹಾ ಮತ್ತೆ ನಿನ್ ಡೈಲಾಗ್ ದು ಎಲ್ಲ ಕಿಲ್ ಒಂದ್ ಜನ ಎಕ್ಸಾಮ್ ಕೋತ್ೆ ಕಾಲೇಜ್ನಾಗ ಹಂಗಯ್ತ ತೆಂಗೈದನ್ ಬೈಕ್ಂತಾರ ಮನೆ ಫ್ಟನ್ ಡೇಸ್ ಅಕ ಮೊನ್ನೆ ಿಫ್ಟನ್ ಡೇಸ್ ಮನೆಯ ಕುಂತ್ು ಬಂದ್ೆ ಹೋಗ್ ಒಂದ ದಿವ್ಸನ ಎದು್ ಬರ್ಲಿಲ್ಲ ಅವಾಗ ಕುಂದು ಬಂದದಕ್ಕೆ ಈ ತಿಂಗಳ ಅನುಸಂಗದ ಡಬಲ್ ಡೂಟಿ ಮಾಡಂಗ ಯ
ಹ್ಮ್
ಮನ್ಯಾಗ ಅವ್ರಗ ದೊಡ್ಡ್ರ ಅವ್ರಗ ಹಂಗ ಅನ್ಸ್ಬಿಟ್ಟದ ಅಂದ್ರೆ ಮಗ ದುಡಕತನ ಆಯ್ತು ಒಂದ್ ರೂಪಾಯಿ ಕೊಡ್ಬಾರಡ್ದು ಕೇಳ್ಬೋಡದ ಅಂತ ಅನ್ಸಂಗ ಆಗ್ಬಿಡದ ಅವ್ರಗಂತ ಇಲ್ಲಿ ಖರ್ಚು ಗೊತ್ತಾಗಲ್ಲ ಏನ್ ಗೊತ್ತಾಗಲ್ಲ ಅದು
ಹೌದಾ
ಹ್ಮ್ಂತ
ಮೊನ್ನೆ ಹೋಗ ಕುಂತಲ್ಲ ಅಣ್ಣ ಕೆಲ್ಸ ಕೆಲ್ಸ ಮಾಡಿ ಬಂದಿ
ಹಾ
ಹ್ಮ್
ಅಲ್ಲಾ ಹೋಗಿನ್ ಬಿಡು ಅಲ್ಲಿ ಕೆಲ್ಸ ಮಾಡಿಿನಾಕ ಅಲ್ಲಿ ಕೆಲ್ಸ ಮಾಡಿದ್ರಿ ಇಲ್ಲಿ ಮತ್ತ ಆರ್ ಸಾವಿರ ರೂಪಾಯಿ ಸಾಲ ಆಗದಕ್ಕ
ಹ್ಮ ಯಾಕ್
ಗಾಡಿ ಇಎಮ ಆಐ ಇಎಮ ಆಐ ಏನು ಹಲಕಿತ ಕಟ್ಲ ನ ಗ ಆಐ ಎಂ ಐಗೆ ನಾಕ್ ಸಾವರದ ಆರುೂರದೈದು ರೂಪಿ ಅದಕ್ಕಿನ್ ಬದಲು ಐದು ಸಾವಿರಸಕೊಂಡದ ಅದು
ಆ ಆರ್ ಸಾವಿರ ಕೊಡ್ಬೇಕಂದೆ ನ
ಹ್ಮ ಮತ್ತಾರ ಸಾರ ಕೊಡ್ಬೇಕಕ್ಕ ಹ್ಮಅಕ್ಕ ಐದ್ ಸಾವಿರ ಇಸ್ಕಂದ್ ಮೊನ್ನೆ ಗಾಡಿ ಕಂಚಿಗೆ ಇರ್ಲ್ಬ ಬಿಡ್ ನ ಬಿ ಕರ್ಚಿ ಮತ್ತೆ ಅಲ್ಲಕ್ಕ ಎಷ್ಟು ಜನ ಹದ್ನಾಕಕ್ ದಿನ ಹೋಗ್ ಬಂದ ಸೂರ್ಪೂರ್ಕ ಹದ್ನಾಕಕ್ ದಿನಕ್ಕ ಅಂದ್ರೆ ಪ್ರತಿ ಸರಿಗೆ ಎರಡ್ ಎರಡುನೂರು ರೂಪಾಯಿ ಪೆಟ್ರೋಲ್ ಹಾಕ್ ಆಯ್ತದನಕ ನೋಡ್ಕ ಅಂದ್ರೆ ಅದಿನೇ ಮೂ ಸಾವರ ಮ ನಾಗ ಆಯ್ತಕ್ಕ
ಹ್ಮ್
ಅದ್ ಹದ್ನಾಕ್ು ನೂರು ರೂಪಾಯಿ ಅದ ಬರ ಹೋಗಿ ಹೆಂಗಗೆ ಬಂದ್ರ ಹಂಗೆ ನಡೀತನಕ ಅಲ್ಲಿ ಹೋಗ ಚಿಟ್ಟಿ ತಗೋಬಬೇಕು ಬರ ಚಿಟ್ಟಿಗೆ ಮುನ್ನೂ ಮೂವತ್ ರೂಪಾಯಿ ಅದಕ್ಕ
ಯದಕ್ಬೇಕ
ಬರ್ಯಾಕಕ
ಹ
ಕಾಫಿ ಮಾಡಿ ಬರ್ಬೇಕ ನ ಓದಿರ್ತೀನಿ ನನಕ್ಕೆ
ಹ್ಮ್ ಅದದಾ
ಹಾ
ಹ್ಮ
ಹ್ಮ್
ಎಲ್ಲ ಪೇಪರು ಸಿಗ್ತಯಿಲ್ಲೇನು
ಎಲ್ಲ ಪೇಪರ್ ಚಿಟ್ಟಿನೆ ತಗೋಳಿ ಹ್ಮ ಎಲ್ಲ ಪೇಪರ್ ಚಿಟ್ಟಿ ಬರುತ್ತೆ ಅದು ಅವೆಲ್ಲ ಗೊತ್ತೇನೆ ಇಲ್ಲ ಅವ್ರಿಗೆ
ಮತ್ತೆ ಇಲ್ಲಿ ಇಲ್ಲಿ ಓಡಾಡಕ ಮನ್ ನೋಯಿ ಹೆಂಗ ರಮೇಶ್ ಅಣ್ಣ ಕೊಟ್ಟನ್ ಒಂದ್ ಸಾವಿರ ರೂಪಾಯಿ ನಡತಿ ಹೆಂಗ ನನ್ ಗಾಡಿ ಇಲ್ಲಾಂದ್ರೆ ಮೂಳ್ಗ್ ಬಿಡ್ತತಿನಿ ಅಡಂಡ
ಹ್ಮ್
ಅಭಿ ಕೊಟಲ್
ಎರಡು ವರ್ಷ ಇವತ್ತು ಯಾಕ್ ಬಲತ್ತು ಹೋಗು ಒಂದೇ ಸರೀಬಿ ಮಾಡ್ಕೊ ಬಂದ್ನ
ಮಾಡ್ಸಬೇಕಾಗ್ಗಿತು ತಾನೆ
ಅದ ರೊಕ್ಕ ಯಾಕಂದ್ರೆ ಇದ್ ಕರೆ ಹಪ್ನ ರೊಕ್ಕ ಬಂದು ಹೋಗಿ ಮಾಡ್ಸ ಬಂದನಾ
ಹ್ಮ್ ಇಲ್ಲ ಇಲ್ಲ ಅದಕ್ಕಿಂತ ಬಂದಿದ್ದಿಲ್ಲ ಅಣ್ಣಾವ್ರು ಅವಾಗ
ಯಾಕ್ ಅಕ್ಕ ನೀ ಹಾಕಿದ್ದೆ ಅದೇ
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಅದಕ್ಕಿಂತ ಓ ಹ್ಮ್ ಅದೇ ಆಕ್ಕಿನ್
ಅದೇನುನು ಅಮೌಂಟ್ ಹಾಕಿದೆ ಅಕ್ಕ ನೀನೆ
ಹ್ಮ್
ಅದಕ ಬಫೋರ್ ಅವೇನ್ ಹೇಳಿದ್ದಿಲ್ಲಾ ನಾನೇ ಹೇಳಿದ್ದ ಹಿಂಗ ಕೊಡು ಕೊಡ್ತೀನಿ ಅಂದೆ ಎಮ್ ಹುಂ ಅಣ್ಣ ಇವತ್ತು ಬಂದ ತಗೋ ಕೊಡತನಿ ಅಂತ್ ಅಂದೆ ಒಂದ ಕರೆ ಎಷ್ಟ ಹೋಗ್ ಅಂತದೆ ಹ್ಮ ಸಾವಿ ಹೋಗಬೋದಣ್ಣ ಅಂತದೆ ಸಾವಿರ ಇರ್ಲಣ ನನ್ನ ಪಲ್ಲಿ ಇಲ್ಲ ನಾನು ನನ್ ಬಲಿ ಅಯ್ದ ಏರ್ನೂರು ರೂಪಾಯಿ ನಾನು ಹಾತೀನಿ ನಿನ್ ಬಿ ಎಂಟ್ನೂರು ಇದ್ರೆ ಕೊಡ್ ಅಣ್ಣ ಅನ್ನು
ಹ್ಮ್
ಹ್ಮ್ ಸರಿಯಣ್ಣ ಮಾಡ್ಸಂತ ಅವತ್ತು ಏನ ಸ್ಮೈಲ್ ಚೇಂಜ್ ಮಾಡ್ಸ ಹುಂ ಅಂದೆ ನಾ ಅವತ್ತು ಏನು ಮಾಡಿಸಿಲ್ಲ
ಮತ್ತೆ ತಿರ್ಗಮನ್ ನಿನ್ನೆ ಮತ್ತೆ ವಾಪಸ್ ರಿಟರ್ನ್ ಕಳಿಸಿ ಅದು ಹ್ಮ್ ಮೂರುದಿತ್ ತವೆಲ್ಲ ಮಾಡ್ಸಿ
ಅದು ಮಾಡ್ಸ ಮಾಡಿದೀನಿ ನಿನ್ನೆ ಮತ್ತೆ ಕಳ್ಸಿದಿನಿ
ಮದ್ ಬೇಡಕವಾ ಹಿಂಗ್ ಮಾಡಿದ್ರೆ
ಹಂಗೆ ಅದೇ ಅದೇ ರೊಕ್ಕ ತೋಚಿದ್ರು ಅವ್ ಅಡಡಿದಾಗ ರೊಕ್ಕ ತೋಲಾರದ ಹೋಗಿ ಬಿಟರ ಮಧ್ಯಾಹ್ನ ಹೆಂಗಾನ ಫ್ರೀ ಆಯ್ತು ಹೆಂಗಾನ ಉಳಿತು ಮತ್ತೆ ಮುನೂರ್ ಮುನ್ನೂರು ರೂಪಾಯಿ ಹ್ಮ್ ಅದು ಲೇಟಾಗಿ ಕಳಿಸಿದ್ದೆ ಅವ್ರು ಊಟ ಮಾಡಿ ಊಟ ಮಾಡಿ ಅಜಂಟ್ಟಾಗಿ ರೊಕ್ಕ ತಕೊಳರ್ದೆ ಹೋಗ್ಬಿಟ್ರು ಹತ್ಕೊಂಡು ಗಾಡಿ ಇವಾಗ ಕಿತ್ತಕ ಬಂನು ಈ ಕಡೆ ಗಪ್ಪ ಗಪ್ಪ ಹ್ಮ್
ನಾನು ಬಂದೇನೇನ ಮುಖ ತೊಳಕ್ ಹೋಗನ
ಹಾ
ಹಾ ಬಂದಾನು ಮುಖ ತೊಳಿಯಕ ಹೋಗನ
ನಮ್ ಬೊಲೋಕ ಹ್ಮ್ ಹ್ಮ್
ಮುಖ ತೊಳಿಯಕೆ ಹೋಗ್ಯಾನ ಲೆ
ಹ್ಮ್
ಮಕ್ಕ ತಕ್ಕೊಂಡ ವಿಭೂತಿ ಪಟ್ಟಕ್ಕೊಂಡ ಫ್ರೆಶ್ ಆಗಿ ಹೊರಕ್ಕೆ ಹೋಡ್ರು ಇನ್ನ ಒಂದ್ ಐದು ಹತ್ತು ನಿಮಿಷ ಕೂಡ್ದ
ಆಮೇಲೆ ಊಟ ಮಾಡಿದ್ನ
ಹ್ಮ್ ಹಾಗೆ ಟಿ ವಿ ನೋಡ್ತಾನ
ಹ್ಮ್
ಹ್ಮ
ಆಮೇಲೆ ಊಟ ಮಾಡಿ ಮಕ್ಕೊಂದು ನಾನು
ಅಣ್ಣ ಒಂದ್ ಲೆಕ್ಕಕೆ ನಿಮ್ ಊರಾಗಿ ಇರ್ತಿರಲ್ಲಾ ಅದೇ ಚಲೋ ಪದ್ಧತಿ ಮಸ್ವವಾಗಿರ್ತದವ್ರು ನೀಡ್ಕೊಂಡ ಹೊಂದ್ ಬಿಡ್ತಾರೆನ ನನ್ಗೆ ಚೊಲೋ ಅನ್ಸುತ್ತೆ
ನಂದೇನಿಲ್ಲತ್ತ ಎಲ್ಲಿದ್ದನ
ಹ್ಮ್ ಕಡೆ ಹೆಂಗಣ್ಣ ಆ ಊಟ ಮಾಡೋಡತ ಹಂಗಬಾರ್ದು ಹಂಗ ನಮ್ಮ್ ಮನೆ ಕಡೆ ನೀಡಿ ಹ ಹೆಂಗ ಅಂದ ನಾವ್ ಮಾಡ್ಕೊಂಡಂಗಗೆ ಇರ್ತದಿಲ್ಲ ಪದ್ಧತಿ ನಡಿ ಅವೆಲ್ಲಾ
ಹ್ಮ ಬಾ
ಹ್ಮ್ ಇವೆಲ್ಲ ಫಾಲೋ ಮಾಡೋ ನೆಸಸರಿ ಅವದೇ
ಹಾ
ಇವೆಲ್ಲ ಫಾಲ್ಲೋ ಮಾಡೋ ನೆಸಸರಿ ಅವೆನ್
ನಾಳೆ ಗಂಡ್ಣಂದ ಮನಿಗೆಹೋಗ್ತೀನಲ್ಲ ಅಣ್ಣ ಅವಾಗ್ ಮಾಡ್ಬೇಕಾದ್ರೆ
ಇಲ್ಲೇ ಇದ್ರು ಮಾಡಬೇಕು
ಹ್ಮ್
ಹಾ
ಹ್ಮ ಸಾರ್ ಬಿಸಿ ಬಿಸಿ
ಹತ್ತು ನಿಮಿಷ ಆಯ್ತಾ ಇಲ್ವಾ ಎಷ್ಟು ನಿಮಿಷ ಆಗದ
ಹಾ ಅಕ್ಕ
ಎಷ್ಟ ನಿಮಷ ಆಗದಣ್ಣ ಈವಾಗ
ಮೆಡಿಕಲ್ ಕಡೆಗತ್ತೀವಿ
ಎಷ್ಟು ನಿಮಿಷ ಆಗೈತಿ
ಏನನ್ಬೇಕ ಏನು ಯಾವುದು
ಏನ್ ಮಾಡ್ತಿದೆ
ಏನ ಹೇಳೋದು ಹಲೋ ಆ ಅಕ್ಕ
ಹೇಳಕ್ಕ
ಉಣ್ಣಕೆ ಹೊರಗೋಗ್ತಾನಂತ ಹ್ಮ್ ಎಲ್ಲ ಯಾಕೆ ಹ ಏನು ಹಲೋ ಹತ್ತು ನಿಮಷ ಇರು ಇನ್ನು ತರ್ಟಿ ಸೆಕೆಂಡ್ ಆಯ್ತೆ ಹೇಳಣ್ಣ
ಹೇಳಕ್ಕ
ಕೊಡ ಬರ್ಮೋ ಹಾಕಿದಿಲ್ಲ ಹಾ
ಎಲ್ಲಿಗೆ ಹೋಗ್ತಾನಂತ
ಇಲ್ಲ ಅಣ್ಣ ಟವಲು ಹಾಕ ಮಲ್ ದಡ ಇಲ್ಲ ಅಂತನ
ಹ್ಮ್
ನಿಮಿಷಕ್ಕಂತ ಜಾಸ್ತಿ ಮಾಡವು ಮಾಡಕೊಡ ಹೋಗ ಕೆಕತ್ತಂತಪ್ಪ ಆಯ್ತ್ನಾ ಮ ಆತ್ತ ಹ್ಮ ಮಾಡಣ ಮಡ
ಆಯ್ತು ಆಯ್ತು ಸರಿಯಕ್ಕೆ ಹ ಕೂಡ ಹಬೇಕ
ಆಯ್ತಲ